ಹೆ
ಏನ್ ಇಲ್ರೋಡ್ರಿ ಸುಮ್ ಕೊತ್ತಿದವ್ರರಿ ನೀವ ಏನ್ ಮಾಡ್ಲಕ್ಕತ್ರಿ
ಏ ನಾವು ಅಲ್ಲಿ ಹೊಲ್ದಾಗದೀವಿ ನೋಡಿರಿ ಆರಾಮದಿರಲ್ಲ
ಹೇ ಆರಾಮ್ ಇದೀವ್ ನೋಡಿರೀ ನೀವ್ ಆರಾಮಿದ್ರೆ
ಹಾಂಆರಾಮ್ ಅದೀವಿ ನೋಡಿರಿ?
ಹ್ಮ್ ಊಟ ಮಾಡರ್ಯ
ಊಟ ಎಲ್ಲ ಆಗಿ ಚಾ ಕುಡು ಹೊಲ್ ಕಡೆ ಬಂದ ನೋರಿ ನಿಮ್ ಚಾ ಗೀ ಎಲ್ಲ ಆಗೈತ್ರಿಲ್ರಿ
ನಮ್ದೆಲ್ಲಾ ಚಾ ಆಗ್ಯಾದ್ರಿ ಸ್ನಾಯಾಕ್ಸ್ ಆಗ್ಯಾದ್ರಿ ಬಿಸ್ಕಿಟ್ ಇದ್ರೀ ಬಿಸ್ಕಿಟ್ ತಿಂದ ಬಂದೇವ್ರಿ
ಹ್ಮ್ ಹ್ಮ್ ಓದಕ ಕುಂತ ಏ ಏನ್ ಓದ ಕುಂತರಿ ಈಗ ನೀವು
ನಾವು ಇವಾಗ ಸುಮ್ಮ ಇದು ಮಾಡಿವ್ರಿ ಬಿ ಎ
ಏನ್ ಮಾಡಿದ್ರಿ
ಹ್ಮ್
ಕಾಲೇಜ್ಯ ಬಂದ ನಾ
ಕಾಲೇಜ್ಗ ಸೀದಾ ಎಕ್ಸಾಮ್ ಕೋತಿವ್ರಿ ಹೋಗಲ್ಲ
ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಮಾಡಿರೇನ್ರಿ
ಇವಾಗ ಇದು ಒದಕ ಹತ್ತವ್ರೀ ಕೋಚಿಂಗ್ ಹತ್ತಿವವ್ರೀ ಪಿ ಪೊಲೀಸ್ ಎಕ್ಸಾಮ ಕಾಂಪಿಟಿಟಿವ್ ಓದಕ್ತಿವ್ರಿ
ಓಹೋ ಾ ಇದು ಪೀ ಎಸ್ ಹಾಕಿರೇನ್ರರಿ ಯದ ಪಿ ಸಿ
ಪಿ ಎಸ್ ಹಾಕಿಲ್ರರಿ ಪಿ ಸಿ ಹಾಕಿವ್ರಿ ಮತ್ತ ಅಕೌಂಟ್ ವಿಲೇಜ್ ಅಕೌಂಟೆಂಟ್ ಬಿಟ್ಟಾರಿೀ ಇದು ತಲಾಟಿ ಬಿಟ್ಟಾರಿೀ
ಹಾಕ್ಬೇಕನ್್ರ ಅವನ
ಹಾಕ್ಬೇಕ್ಂತ್ ಮಾಡವ್ರಿ ನೋಡ್ಬೇಕ್ರಿ ಏನತ್ತ
ಹ್ಮ್ ಹಾಕಾಕ್ರೆ ಆಗ್ಬೋದು
ಏನಾಗಬೋದ್ರಿ ಎಲ್ಲಾ ಇಸದ್ ಕಾಂಪಿಟೇಷನ್ ಬಾಳದ್ರಿ
ಕಾಂಪಿಟೇಷನ್ ಐತ್ರಿ ಲಂಚರಿ ಈಗಲ್ಲ ಲಂಚ್
ಹಾ ಲಂಚ್ ಮತ್ತ್ ಕರ್ನಾಟಕ ಗೌರ್ಮೆಂಟ್ ಹಂಗೆ ಅ ಆದ್ರಿ ಮತ್ ಲಂಚ ಇರ್ಲಾರೀ
ಹ್ಮ್ ಅದ ರೀ ಮತ್ತ
ಲಂಚ ಇರ್ಲಿಕ್ಕಂದ್ರ ಕೆಲ್ಸ ಆಗಲ್ಲ ಕೆಲ್ಸ ಆಗ್ಲಿಕ್ಕ ಅಂದ್ರ ಲಂಚ್ ಆಗಲ್ಲ
ಹೌದೌದ್ರೀ ಹಾ ಅದೇನು ಕರೆಕ್ಟ್ ರೀ
ಹೆಂಗಂದ್ರ ಎಲ್ಲಾ ನಿಂದ್ರದ ರೊಕ್ಕನ್ ಮೇಲ್ ನಿಂತದ್ರಿ
ಹಾಂ ಅದ ರೀ ಅದ ರ
ನಾ ಆರಾಮ್ ಇದ್ರ ಇದ್ರ ಜಾಬ್ ತೋಗಬೇಕು ನೋಡ್ರಿ
ಹಾ ಸಂಟ್ರಲ್ ಗೌರ್ಮೆಟ್ ಚಲೋ ಆಯ್ತ್ ನೋಡ್ರಿ ಅದು
ಸ ಸಂಟ್ರಲ್ ಗೌರ್ಮೆಟ್ ತೊಬೇಕು
ಹ್ಮ ಈಗ ಅದ ಮಾಡುವ ಅದನ್ನ ಹಾಕ್ರಿ ಇಲ್ಲಾಂದ್ರ ಇದನ್ನ ಹಾಕ್ರಿ
ಕೇಂದ್ರ ಸರ್ಕಾರದ ಜಾಬ್ ತಗೋಕ್್ರೀ ಇಲಿಕ್ಕಂದ್ರೆ ಯಾವ್ ತೋಲಕ್ ಹೋಗಬಡ್ಡ್ಡು
ಹೌದೌದು್ರೀ
ಅಲ್ಲ ಲಂಸದ್ ಮಂದಿ ಆದ್ರಿ ಈಗ
ಅದಲ್ಲ ಲಂಚದ ಮಂದಿ ಐತಿ ನೀವು ನಿಮ್ ಕಡೆ ಕಬ್ ಬೇಲಿತಿರೇನ್ರಿ
ಈ ಸತ್ ಪೀ ಸಿ ಹಾಕರಲ್ರಿ ಎಲ್ಲ ಈ ಸತ್ ಡೀಲ್ ಆಗ್ಬಿಟ್ಟು ಅಂತ ನೋಡ್ರಿ
ಆಾೇ ಡೀಲ್ ಆಗ್ಯಾವ್ರೀ ಈಗ ಹೋದ್ರಿ
ಅದ ಡೀಲ್ ಆಗ್ಯವ ಅಂತ ಅಂದ್ರೀ
ಹಾ ನಿಮ್ಮ್ ಕಡೆ ಕಬ್ ಬೆಳಿತತಿೀರಲ್ರಿ
ನಮ್ ಕಡೆ ಕಬ್ ಬೆಳಲ್ರರಿ ನೀರ್ ಇಲ್ಲಲ್ರರಿ ಕಬ್ ಬೆಳಲ್ರಿ ನಮ್ ಕಡೆ
ನೋಡ್ರಿ ಯಾರ ಬೆಳತ್ರಿ ಅಂದ್ರ ಹೇಳ್ರಿ ಬಾರಿ ನೋಡ್ರಿ ಲಾಭ ಅದ
ನಮ್ ಕಡೆ ಬೆಳಲ್ರರಿ ನಾವೇ ಬೆಳಬೇಕಂತ ಮಾಡಿದ್ರಿ ಆದ್ರ ನೀರ್ ಪೀರ್ ಇರಲ್ರರಿ ಅದಕ್ ಹೆಂಗ್ ಮಾಡ್ಬೇಕ ಅಂತ ಹೇಳಲ್ಗ
ಬೋರ್ ಇಲ್ಲನ್ರೀ ನಮದು
ಬೋರ್ ಇಲ್ರರಿ ಆಟಗನ ನಮ್ ಕಡೆಗೆ ಬ್ಯಾಸ್ಯಾಗಿ ನೀರ ಇರಲ್ರಿ ಒಟ್ಟ
ಹಾ ಹೌದೇನ್ರಿ
ಹ್ಮ್
ಈಗ ನೋಡ್ರಿ ನಾವು ಕಬ್ಬು ಎಲ್ಲ ಹಾಕಿವ್ರಿ ಮೊನ್ನೆ ಅದಕ್ಕೆಲ್ಲ ಇದ ರಂಟಿ ಹೊಡದು
ಹ್ಮ್
ಹ ಬ ಅದೇಲ್ಲ ಈಗ ರೋಟ್ರು ಹೊಡೆ್ದೇವಿ ರೋಟ್ರಿ ಹೊಡ್ದ ನಿನ್ ಸಾಲು ಬಿಟ್ಟಿವಿ
ನೇಗ್ಲಿ ಹೊಡಿಯಲ್ಲ ಏನ್ರಿ ನೀವು
ಅಂದ್ರ ನೇಗ್ಲಿ ಹೊಡದ್ರೀ ನೇಗ್ಲೆ ಹೊಡದ್ ಎಲ್ಲ ಮಾಡಿ ಈಗ ಸಾಾಲ ಬಿಟ್ಟಿವ್ರಿ ಹಚ್ಚಕ್ ಕಬ್ಬ
ಹಾ
ಕಬ್ಬ ತ ಅವತ್ ಬಂದೈತ್ರಿ ಕಬ್ಬಿಿನ ಲೋಡ್ ತಂದಾರ್ರೀ ನಾ ಹಚ್ಚಾಕ್ ಬರ್ತರಿ ಒಂದು ಎಕರೆಕ್ ಒಂದು ಹದಿನೆಂಟ ಟನ್ ಹೋಗತ್ ರೀ
ಹದಿನೆಂಟನ್ನು ಹಓದ್ತಾರೆ
ಹತ್ತುಕ ರೀ ಹತ್ತು ಹತ್ತು ನಾವು ಸ್ವಲ್ಪ ಜಾಸ್ತಿ ಹಸ್ತ ರೀ
ಹೌದ್ರಿ
ನಾವು ಸ್ವಲ್ ಜಾಸ್ತಿ ಹಸ್ತೀರಿ ಎರಡು ಎಕ್ರ ಮಾಡಿ ಒಂದ ಮೂವಟ್ಟ ಅ ತರಿಸೀ ಈಗ
ಹ್ಮ್
ಈ ಕಡೆಡ್ಯಾಕ್ ಬಂದಾರೀ ಒಂದ್ ಹತ್ ಮಂದಿ ಆಳ ಕಡ್ಯಾಕ್ಂತಾರೀ
ಹೆಂಗ್ ತನ್ನಿಿಗೆ ಹೆಂಗ ರೀ
ತನ್ನಿಗಲ್ರಿೀ ಅವ್ರ ಗೊತ್ತಗಿರಿ ಅವ್ರಿಗೆ
ಇಲ್ರರಿ ಈ ಸದ್ ನೀವು ತರ್ಸಿರಂದ್ರ ಅಲ್ ಒಂದ್ ಮೂವತ್ತು ಅದ್ ಹೆಂಗ್ ಕೊಡ್ತಾರ ಅಂದ್ರ
ಅದು ಫ್ಯಾಕ್ಟ್ರಿ ರೇಟರ್
ಸಾ್ಯಾಕ್ರಿ ೇಟ್ರಿ ಅಂಗ್ರೀ
ಎರಡುೂ ಸಾವರ ಎರಡ್ ಸಾವರದ ಎಂಟನೂರ ಐ ರ ್ಯಾಕ್್ರರಿ
ಹಾ
ಮ್ಯಾಗ ನಾಲ್ಕನೂರು ರೂಪಾಯಿ ಕೊಡ ಹೋಗ್ರಿ ನಾವು
ಒಂದ್ ಟನ್ನಿಿಗೆ ಎರಡ್ ಸಾವಿರ ರೂಪಾಯಿ ಏನ್ರೀ ಅಂದ್ರ
ಮೂೂರು ಸಾವಿರದ ಆನ ಅವರುಪರ್
ಮೂರ್ ಸಾವಿರದ ಎರಡ್ನೂರ ಉಂಟು
ಅಂದ್ರ ಬ ಅಲ್ಲಿ ಗೌರ್ಮೆಂಟ್ ಅಂದ್ರೆ ಒಂದು ಎರನೂರು ರೂಪಾಯಿ ಕೊಡ್ತತಿವಿ ಅಂತೇಳಿ ಮನೆ ಹೋದ್ರ್
ಅಂದ್ರ ಒಂದ್ ಲಾಕ್ ಬತಲ್ರರಿ ಒಂದ್ ಲಾಕ್ ಮ್ಯಾಲಲೆ ಬರ್ತದ್ರೀ ದೀಡ್ ಲಾಕ್ ತಕ ಬರ್ತ
ಹ್ ಈ ಫಸ್ಟಗೆಗ ಒನ್ೇ ವರ್ಷದ್ ಲಾಭ ಆಗಲ್ರಿ
ಮಂದೇ ವರ್ಷದ ಲಾಭ ಆಗಲ್ರರಿ
ಎರಡನೇ ವರ್ದ್ದ ಮೂರನೇರ್ದ ಏನಐತಲ್ರರಿ ಅದು ಲಾಭ ಆಗತ್ತ
ಹ್ಮ್
ಈಗ ಒಂದ ಎಕರೆ ಐತ ನಮ್ದ ಸಿದ್ವಿ
ಆ ಒನ್ನೇ ವರ್ಷ್ಂದ ಏನ್ ನಾವ್ ಹಾಕಿರ್ತಿವಲ್ಲ ಅದ ಬರ್ತದ ರೀ ಕಡೆ ಕ ಆತಾ
ಅಯ್ ಕಡೆ ಕಾಯಿ ಒಂದ ಐವತ್ತರ ಸಾರ್ ಉಳಿತತಿರು ಕಾಯಯಾಗ
ಹಾ ಅದೇ ಐವತ್ ಸಾವಿರ ಉಳಳ್ತವ್ರೀ ಮತ್ ಅದಕ್ ಮೂರ್ ವರ್ಷ ಹೊರ್ತಲ್ರರಿ ಒಂದೇ ಬಿಳಿ
ಹ ಮೂರ್ ನಾವ್ ಮೇಂಟೇನ್ ಮಾಡ್ರರಿ ಈಗ ನಮ್ದ್ ಐತ್ರಿ ಒಂದ್ ಮೂರ್ ಎಕರೆ ಆಗಲಾ
ಹ್ಮ್
ಅದ ಈ ಸಲ ನಾಕನೇ ಬೆಳ್ಯರಿ ಈಗ
ಹೌದ ನಾಕನೇ ಬೆಳಿ ರರಿ
ಹ ನಾಲ್ಕನೇ ಬೆಳೇಳೆನ ಮತ್ತತ್ ಬರಬರಿ ಕುಂತೈತ್ರಿ ಏ ನಾವ್ ಮೇಂಟೈನ್ ಮಾಡೋದ್ರ ಮ ಇರ್ತ್ ಬಿಡ್ರಿ ಅದ
ಹೌದ್ರಿ
ನಾವ್ ನಾಕನೇ ಬೆಳಿರಿ ಅದನೇಂಗ ಮಾಡ್ತವಿ
ನಿಮ್ ನಿಮ್ ಸೈಡ್ ಬಾಳ ಬಾಳ ಇದ್ದಿರ್ಬೇಕ್ರೀ ಕಬ್
ಹಾಕ್ಟ್ರಿ ಅದಾವೀ ನ್ ಸೈಡ್ ಹಂಗ ಬೆಳಿತತರಿ
ಆ ಫ್ಯಾಕ್ಟ್ರಿನೂ ಆದ್ರಿ ಹಂಗೆ ಇದು ನೀರ್ ಅವಲ್ರಿ ನಿಮ್ ಕಡೆಗ
ಅದ್ರ ಅದ್ರ ನಾವು ಮೆಂಟೇನ್ ಹೆಂಗ್ ಮಾಡ್ತೀವಂದ್ರೀ
ಹ್ಮ್
ಕಡಸೀರ ತೊಲ್ರಿ ಕಬ್ಪ್ ಕಡಿಸಿ ಯಾರಾವದು ಸಡಾಲ್ ರೆ ನೋವು
ಹೌದ್ರಿ
ಅದನ್ನೆಲ್ಲ ಒಂದು ನಾಕಾಳು ಹಚ್ಚಿ ಸಾಲು ನಡುವ ಹಾಕ್ತಿರಿ ನಾ ಸಾಲ ನಡುವ ಹಾಕಿಸಿ.
ಹಾ
ಒಂದ್ ಎರಡು ಮಳಿ ಆದ್ಮೇಲೆ ರೂಟ್ ರೂಟ್ರು ಓಡಿಸತೀರಿ ಅದನ್ನು.
ಹಾ ರೂಟ್ ಹೊಡಿಸ್ತೀರೇನು.
ರೋಟರು ಹೊಡಿಸಿ ಅದನ್ನ ಒಂದ್ಸಲ ಹಂಗೆ ಸ್ವಲ್ಪ್ ಮಿಕ್ಸ್ ಆಗತ್ತತ್ರಿ ಒನ್ನೆ ಸಲಕ್ಕೆ ಅದು.
ಹಾ ಹಾ.
ಆಮೇಲೆ ಒಂದ್ಸಲ ನೀರ್ ನೀರ್ ಹಾಸಿ ಇನ್ನೊಂದ್ಸಲ ನೀರ್ ಹಾಸಿ ಒಂದಿಲ್ಲ ಮಳಿಗೆ. ಗಿಳಿ ಆದ್ಮೇಲೆ ಒಂದ ಒಂದು ತಿಂಗಳು ಬಿಟ್ಟು.
ಹಾ
ಮತ್ತೊಂದು ರೂಟ್ ಹೊಡಿಸ್ತೀದ್ವಿ ಅದನ್ನ.
ಅದೇ ಗೊಬ್ಬರ ಹಾಗಿಬಿಡ್ತೇನ್ರಿ.
ಅದ್ ಮತ್ತಮ್ಮ ರೂಟ್ರ ಹೊಡಿಸದಾಗ ಎಲ್ಲ ಗೊಬ್ಬರ ಅದೇ ಹಾಗಿಬಿಡ್ತತ್ರಿ.
ಹ್ಮ್
ಆಮೇಲೆ ಏನ್ ಮಾಡ್ತತಿವಿ ಅಂದ್ರ ಅದ್ರಾಗ ಹೆಂಗ ಮಾಡ್ತವಿ. ಅಂದ್ರ ಇನ್ನೊಂದು ದಬ್ಬ ಮಣ್ಣ ದಬ್ಬದ ಕುಂಟಿ ಬರುತ್ ನೋಡ್ರಿ.
ರೋಟ್ರ ರೋಟ್ರು ಹೆಂಗ್ ಹೊಡಸ್ತೀರಿ ಅದ್ರಾಗ ಮತ್ತತ್ ಈ ಕಡೆ ಗಿಡ ಈ ಕಬ್ ಮುರಲ್ರರಿ ಈಗ.
ಏ ಎಲ್ರರಿ ನಮ್ ಸಣ್ಣ ಗಾಡಿ ಅದಾವ್ರೀ ಸಣ್ಣ ಗಾಡಿ ಸಣ್ಣ ಗಾಡಿ ತರ್ತಿರಿವಿ ಬಾಡಿಗೆ.
ಸಣ್ಣ ರೋಟ್ರೀ. ಅದು ಒಂದ ಐದ ನಾಕ ಇಂಚಿನ ಗಾಡಿರೀ ನಾಕ್ ನಾಕ್ ಪಟ್ಟಂದು ಅದೇ ಅದೇನ್ನ ಹಾಕ್ಬುಟ್ಟಂದು. ರೋಟರ್ ನಾಕ್ ಪುಟ್ಟಿಂದ ಇರ್ಪಲ್ಲರೀ ಅದು.
ಹಾ ಕಬ್ಬದು ನಾಕ್ ಪುಟ್ಟ ಇರತೈತ್ರಿ.
ಕುಬೋಟನು ನಾಲ್ಕ್ ನಾಲ್ಕ್ ಪೆಟ್ಟಿನ ಗಾಡಿ ಇರ್ತವ್ರರಿ
ಹಾ ಕುಬೋ ಕುಬೋಟ ಇಲ್ಲಿ ಎಲ್ಲ.
ನಿಮ್ ಕಡೆ ಜಾಸ್ತಿ ಟ್ಯಾಕ್ಟರ್ ಜಾಸ್ತಿ ಇದರ್ಬೇಕ್ರೀ ನಿಮ್ ಕಡೆ.
ಹಾ ನಾವು ಒಂದ ತರ್ಬಬೇಕಂದ್ರೀ ಹೊಲ ಬಾಳ ಇಲ್ಲ ಹಂಗ ಕೋಬೋಟ ಇಲ್ಲಿಯ ಬಾಡಿಗೆ ಸಿಕ್ತದ್ರಿ. ದೊಡ್ಡದೈತ್ ನಮ್ಗ ಸಣ್ಣದಿಲ್ಲ ಬೋ ಹಾ ಒಳ್ಳೆದನ್ನ ಮಣ್ಣ ಹೆಂಗ್ ಮಾಡ್ತೀವಂದ್ರ ನಮ್ ದೊಡ್ಡ ಗಾಡಿ ತಗೊಂಡ್ ಒಳ್ಳೆ ಬೇರಿದ್ದ. ಬಿಡ್ತಿವಿ ಮಣ್ಣ.
ಹ್ಮ್ ಹೌದ್ರ.
ಬೋದ್ ಕುಂಟಿ ಹಾಕಿ ಬೇರೆ ಇದ ಬಿಡ್ತೀರ ಆ ಕಡೆ ಈ ಕಡೆ
ಹ್ಮ್
ಅದೇ ಬರೋಬ್ಬರಿ ಬೆಳಿತಾರೆ.
ಓ. ಕಬ್ಬಿನ ಸಾಲ ಹಾಕ್ತಿರಲ್ಲ ಹಾಕ್ಲಕ್ ಬರತ್ತದೆ ನಿಮ್ಗೆ.
ಹಾ ನಾವು ಬಿಡ್ತೀವಿರೀ. ನಮ್ಮ ಟ್ಯಾಕ್ ಟ್ಯಾಕ್ಟರ್ ಹಾ ಟ್ಯಾಕ್ಟರ್ಲ್ಲಿ ನಾವ ಬಿಡ್ತೀವ್ರೀ ಸಾಲು.
ನೀನೇ ಬಿಡತ್ರಿ.
ಹಾ ಸಾಲ್ ಬಿಟ್ಟು.
ಹೊಡಿತರಿ ಸ್ಟ್ರೇಟ್ ಹೊಡತಿರಿ ಸಾಲ್ ಕರೆಕ್ಟ್ ಬತವ.
ಹೇ ಸೇಟ್ ಬೀಡ್ತಾರೆ ನಮ್ಮವು
ಅಂದ್ರ ನ್ಯಾಷನಲ್ ಡ್ರೈವರ್ ಇವ್ರೀ ನೀವು ಪಕ್ಕ.
ಏನ್ರಿ ನೀವು
ಹ್ಮ ಹ್ಮ.
ಹಂಗೆ ಬಿಡ್ತೇವ್ರೀ ಮತ್ತೆಲ್ಲ ಮಾಡಿಮಾಡಿ ಎಲ್ಲಾ ರೂಢ ಇರ್ತತಿ.
ಏ ಇಲ್ರಿ ಈಗ ಹೊಡಿತಾರೇ ಒಬ್ಬೊಬ್ರು ನೆಟ್ ಒನ್ ಒನ್ ಸಾಲ್ ಗುಳಲ್ಲಿ ಅಂತ ಹಿಂದೂ ಕೆ ಮುಂದುಕೆ ನೋಡ್ತಾರೆ ಅದಕೆ ಅಂದರೇ
ಇಲ್ಲಿರಿ ನಮ್ದು ಸ್ವಲ್ಪ ಜಾಂದ್ರಿ ಗಾಡಿ ಗಳಿದವೇ ನಮ್ದು
ಹೂ
ಅದು ಸ್ಟೇರಿಂಗ್ ನೀವ್ ಏನ್ ಹಚ್ಚಿದ್ರು ಆ ಕಡೆ ಈ ಕಡೆ ಅಲ್ಲಾಡಲಾ ಅದು ಒಂತರ ಸ್ಟೇರಿಂಗ್ ನೆಟ್ಟುಗೆ ಕುಂತ್ಕನಲ್ಲ ನಾವ ಅಲ್ಲಿ ಕೈಲಿ ಅಲ್ಲಾಡ್ಸುದ್ರೆ ಮಾತ್ರ ಅಲ್ಲಾಡುತ್ತೆ ನಮ್ಮೋವು ಜಂಡ್ರಿ ಗಾಡಿ ಮತ್ತೆ ಹಿಂದೆ ಹೈಡ್ರಾಲಿಕ್ ಬಾರಿ ಸ್ಮೂತಿದೆ
ಹೌದ ಹೌದು ಹೈಡ್ರಾಲಿಕ್ಸ್ ಸ್ಮೂತ್ ಬರುತ್ತದೆ
ಹಂಗಾಗಿ ಒಂದ್ ರೇಂಜ್ ಬೀಳುತ್ತದೆ ನೆಟ್ಟುಗೆ
ಹೂ
ಒಂದೊಂದ ಎಲ್ಲರ ಸೊಟ್ಟ ಆಗ್ತವೆ ಅದು ಸರಿ ಸರಿ ಮಾಡ್ತೀವಿ ತೊಂದು ನೀರು ಅತ್ತರ್ ಇಲ್ರೀ ಅವ್ರು ನೆಟ್ಟುಗೆ ಮಾಡ್ಕೊಂತಾರೆ ಅವುನ
ಹೂ ಅಂದ್ರೆ ಎಲ್ಲಾ ವರ್ಡಿರ ಅನ್ನಂಗ್ ಅಯ್ತು ಎಲ್ಲ ಬರುತ್ತೆ ಅನ್ನೋ ಹಾಗೆ ಅಯ್ತು ನಿಮಗೆ
ನಾವು ಮಾಡ್ಬೇಕ್ ರೀ ಮತ್ತೆ ಮನೆಗೆ ಮಾಡೋರು ಬೇಕ್ರಿ
ಮಾಡ್ಬಕ್ ಬಿಡ್ರಿ ಅಂಡ್ರೆ ಈ ಸದ ಇವು ಸಾಲ್ ಪೀಲ್ ಅಕ್ತವೆ
ಗಾಡಿ ನಮ್ಮವು ಇದವೆ ನಿಮ್ಮ ಮತ್ತು ಡ್ರೈವರಿಗೆ ಪಗಾರ ಕೊಡ್ಬೇಕು
ಅದು ಕರೆ ಅದೆ ರೀ ನಾ ಎಂಗ್ ಹೇಳಾಕತ್ತೀನ್ರೀ ಏ ಸಾಲ್ ಪಿಲ್ ಹಾಕ್ಲಕ್ಕ ಒಂದ್ ಸ್ವಲ್ಪ ಅಂಜಾಡ್ತಾರಿ ಅದಕ್ ಅಂದೆ ರೀ ಚೊಲೋ ಪಿಲೋ ಆಲಿಕ್ ಅಂದ್ರ ಮುಂದ
ನಾವ್ ಮನೆಗೋಗಲ್ರಿ ಮನೆಗೆ ಬಾಡಿಗೆ ಹೊಡೀತೀನಿ
ಎಸ್ ಎಸ್ಟು ಎಕ್ರೆ ಹಾಕಿದ್ದೀರಿ
ನಾ ಎರಡ್ ಎಕ್ರ ಸಾಲ್ ಬಿಟ್ಟಿದಿವಿ ಮುಂಜೆಲೆ ಒಂದಂದು ನೀರ್ ಬಿಡಬೇಕು ನೀರ್ ಬಿಡ್ಕಂತ ಕಬ್ಬು ಹಾಕ್ಬೇಕು
ಹೌದ್ರಾ
ಮುಂಜಾನೆ ಒಂದು ನಾಲ್ಕು ಐದುದ ಗಂಟೆಗೆ ಬರುತ್ತೆ ಕರೆಂಟು
ಹೂ
ಅಲ್ಲೊಬ್ಬ ಮುತ್ತೆಗೆ ಹೇಳಿಡಿನಿ ಅಜ್ಜಗ
ಹೂ
ಒಬ್ಬನೇ ಬಂದು ನಾಲ್ಕು ಗಂಟೆಗೆ ಚಾಲೂ ಮಾಡ್ತೀನಿ ಹಾಳು ಎಂಟು ಗಂಟೆಗೆ ಬರ್ತಾರೆ ಕಬ್ಬು ಹಾಕೋರು
ಹೂ
ಅವರ್ ಬರುವಷ್ಟರಲ್ಲಿ ಮುತ್ತೆ ಒಂದು ಎಕರೆ ಕೊಯ್ದಿರ್ ದೊರೆ ಊರ್ ಗೇ ಹೋಡ್ರೆ ಎಲ್ಲ ನಮ್ದೇರೀ ಊರಿಗೆ ಹೋಗಿ ಬರೋಕಾಗಲ್ಲ ಅದಕ್ಕೆ ಊರಿಗೆ ಹೋಗಲ್ಲ
ಹೌದ್ರಾ
ಕಾಲೇಜ್ ರಜಾ ಐತೆರಿ ಎರಡು ತಿಂಗಳು ಹಂಗಾಗಿ ಊರಾಗಿದ್ದೀವಿ
ಹೌದ್ರಾ
ಮಾಡಬೇಕು ಎಲ್ಲ ನೀವಂದ್ರೆ ಸಾವುಕಾರ್ ಮಂಡಿ ನಡಿತದೆ ನೀವೇನ್ ಸಾವ್ಕಾರ್ ಮಂದಿ ನಿಮಗೇನು ಹೊಲ ಇದೆ
ಈ ಕಡೆ ನೀರಿದ್ರೆ ಬೇರೇನೇ ಅದು
ನೀರ್ ಇಲ್ಲಾಂದ್ರೆ ನೂ ನೀವ್ ಸವ್ಕರ್ರು ಬಿಡ್ರಿ
ಮನುಷ್ಯನಿಗೆ ಎಂಗ್ ನೀರು ಬೇಕೊ ಹಂಗೆ ಬೆಳೆಗೂ ನೀರ್ ಬೇಕು ಮನುಷ್ಯ ಗೆ
ಈ ನೋಡ್ರಿ ಮಳೆನೇ ಇಲ್ಲ ಏನ್ ಮಾಡ್ಬೇಕ್ರಿ
ಏನು ಎಲ್ಲಾ ಹೈರಾಣ ಅದ್ರಿ ನಮ್ಮವುದೆಲ್ಲ ಬಾವಿ ಇದವೆ ಅದಕ್ಕೆ ನೀರು ಸಾಲಲ್ಲ ಕಡಿ ಮನಿಗ್ ಯೂಸ್ ಮಾಡ್ತಾರೆ ಸ್ವಲ್ಪ
ಎಲ್ಲಿ ಈ ಸಲೇ ನೋಡ್ರಿ ಎಲ್ಲಾ ಎಲ್ಲ ರೈತರು ಸತ್ತ ಹೋಗೋದ ಬಿಡ್ರಿ ಸ ಇವ್ ಲೀಜಗೆ ಹೇಕೊಂಡ್ರಿತಲ್ ಹೊಲ ಅವ್ರಂತ್ರ ಅವ್ರಂತ್ರ ಸತ್ತ ಹೋಗದ್ರ ಅದ್ರ ಈ ಸಲ ಮಾತಾೋಡ್ಸ ಆಯ್ತವ ರ ಅವು
ಪೂರ್ಸ ಆಯ್ತಾವ್ರೀ
ಮತ್ತ ಅವ್ರ ಬೆಳ್ಕೊಂಡ್ ಹೋಗಿದ ರೈಟ್ ಇದಕ್ ರೈ ಇದಕ್ ಇದ ಇಲ್ರಿ
ಅವು ಏನ ಇನ್ಶೂರೆನ್ಸ್ ಇನ್ೂರೆನ್ಸ್ ತುಂಗಿರಿ ನ್ರಿ ಇನ್ಸೂರೆನ್ಸ್ ಬಂದವಲ್ರರಿ
ಇಲ್ರರಿ ತುಂಬಿ ಇ ಏನ ಇಾಏ ಇವೆಲ್ಲ ಪೀಕ್ ಒಣಗಗ್ಬೇಕಂತತ್ರಿ ಇನ್ಸೂರೆನ್ಸ್ ತುಂಬಬೇಕಂದ್ರ
ಏ ಅದ್ಕನ್ ಏನ್ ಆಗಲ್ರರಿ ಸುಮ್ ತುಂಬಂಗ ತುಂಬಕ್ಾವ್ಸ ತುಂಬ ತುಂಬ್ ಬಂದೀವ್ ನೋಡ್ರಿ ತೊಗ್ರನ್
ನಮ್ ತಗರಿಲ್ರಿ ನಾವ ಮೆಕಜೋಳ ರೀ
ಏನ್ ನಡತದ್ರೀ ತೊಗ್ರಿದ ಅವ್ರ ೇನ್ ಬಂದ ಯಾಕಂದ್ರ ನೋಡಲ್ರರಿ ಸುಮ್ ಹಾಕಿ ಬಿಡದ್ರಿ ಇನ್ಸೂರೆನ್ಸ್ ಹತ್ತಿ ತ್ರಿ ಈಗ ಹದಿನಂಟ್ನೂರು ರೂಪಿ ಆದ್ರ ತಗ್ರಗ್ ನಾಕಕ್ೂ ರೂಪಾಯಿ ಸು್ ಕ್ಣ ಮುಚ್ಚಚ್ ಹಕವರು ಬಂದ್ ಬರ್ತಾವ ಬಿಟ್ಟ್ರ ಬಿಡ್ತಾವ ಅಂತ
ಎಕರೆ ಕೊಡ್ತಾರ ಏನ್ ಕೆಂಟಲ್ ಇ ರರಿ
ಎಕರೆ ಕೊಡ್ತಾರೆೀ ಎಕರೆಕ
ನಾಕಕ್ನೂರು ರೂಪಾಯಿ ಅದಕ್ಕ ಆಕತ್ ರೀ ಒಂದ ಚ್ ಅಂಗಡಿ ಹೋಗ್ ನಾಕೂಿ ಖರ್ಚು ಮಾಡ್ತಾರೆ ಎಲ್ಲ
ಅಲ್ರೀ ಅಲ್ ಅಲ್ಲ ಅದ ಹೇಳಲ್ಲ ಈಸದ ಕಿವವ್ರ ನಾಕ್ಕಕ್ ನಾಕ ನೂ ರೂಪಾಯಿ ಅಂತೇಳ್ಕತೇನ್ರಿ ನಮ್ದ್ ಇನ್ಶೂರೆನ್ಸ್ ತುಂಬೋದ ಎಕಾಕ್ ನಾಕ ನೂರ ರೀ
ಹಾ ಹಾ ಹಾ
ಅ್ ಅಕ್ಕಕ್ ಬೋಳತವ್ರೀ ಎಷ್ಟಸ್ ಬೋತಾವನ್ ಗೊತ್ತಿಲ್ರರಿ
ಹಾ ಹಾ ಹಂಗ
ನಮ್ಮ್ೂಊನವ್ರಿಗೆ ನಮ್ಮ್ೂಊನವ್ರರಿಗೆ ಇಪ್ಪತ್ ನಾಕು ಎಕರೆ ತುಂಬಾ ಇಪ್ಪತ್ನಾಕಕ್ ಎಕರೆ ತುಂಬಾರ ಅಂತ್ ಅವರಿಗೆ ಒಂದ ಲಾಕ್ ಬಂದಂತ ನೋ್ರಿ ರಕರೆ
ಹಾ ಹಾ ಹಾ
ಸು್ಾಕ್ರೀ ಸುಮ್ ಕಣ್ಮುಚ್ಚ ಅದು ಹತ್ತಿದಂತ್ರ ಬರಲ್ರರಿ ಸುಮ್ ಅದ್ರ ಆಸೆ ಬಿಟ್ಟವ್ರೀ
ಹ್ಮ
ಸುಮ್ಮ್ ಇದದೆ ತಗಿದ್ ಹಾಕ ಬಂದಿವ್ರೀ ಮೊನ್ೆ ಹೋಗಿದ್ವಲ್ರಿ ಆಕ ಬಂದ್ಿನ್ ಒಂದ ಹ ಸಾವರ ರೂಪಾಯಿ ಆಗ್ಯ್ರೀ ಪೂಾ ಇಪ್ಪತ್ತು ಎಕರೆ ಹಾಕಿ ಬಂದನ್ರಿ ಹತ್ ಸಾವಿರ ಆಗ್ಯದ್ರರಿ ಹನ್ನೊಂದ್ ಸಾವಿರ
ಹ್ಮ ಹೌದೇನ್ರಿ
ಹ್ಮ್
ಏನ್ ಮಾಡಕ್ ಆಲ್ರರಿ ನಾವು
ಹಾಕ್ಬೇಕಲ್ರರಿ ಅದ ಏನ್ ಸುಮಮ್ಮ್ ಆತಲ್ಲಾ ಕಡೆ ಬಂದ್ರನ ಬರ್ಲಕ್ಕ ಅನ್ಸು್ ಆಕ್ಯವ್ರರು
ಹ ಹೌದೌದ್ರೀ ನಿಮ್ದು ಕರೆಕ್ಟ್ ಯ್ ಬಿಡ್ರಿಲ್ಲಾ
ಹ್ಮ್
ನಾವೀಗ ಇದನ್ನ ಏನು ಮಾಡ್ಬೇಕ್ರೀ ಬೆಂಬಲ ಬೆಲೆ ಏನಾದಾರ್ ಬರ್ತಾನ ಕೇಳಿ
ಹಾ
ಏನೋ ಒಂದು ಮಾಡಬೇಕು್ರೀ
ಮಾಡ್ರಿ ಏನನ ಒಂದು ಸುಮ್ಮ್ ಇನ್ಸೂರೆನ್ಸ್ ತುಂಬಬೇಕಕ್ರ ಸು್ ಒಂದ ಮೂರ್ ನಲ್ಕಕ್ ಎಕ್ರೆ ತುಂಬಬೇಕಕ್ರೀ ಒ ನಾಕಕ್ನೂರ್ ರೂಪಾಯಿ ನಮ್ಮ ಅಲ್ಲೊಂದು
ಅದಾದ ಅದು ತುಂಬಕರು ತುಂಬಕ್ಕರು
ಈ ಡೇಟ್ ಮುಗತ ನೋಡ್ರಿ ತಿಂಗಳ ಲಾಸ್ಟ್ ಈ ವೀಕ್
ಹ ಹಾಕನ್ ತವ್ರಿ ಹಾಕನ್ ಹಾಕಿ ಎಲ್ಲಾ ಮುಗಸನ್
ಹ್ಮ್ ಆತ ಆತ್ರಿ
ಮತ್ತ್ಯಾನಂತರ
ಮತ್ತೇಏನ ಇಲ್ ನೋಡ್ರಿ ಸುಮ್ ಕೂತಿದೀವ್ರಿ ಹತ್ತಿದ್ ಹದ್ನೆೆಂಟ ನೂರ್ ರೂಪಾಯಿ ಆದ್ರಿ ನೀರಾವರಿಿದ್ ಹದ್ನೆಂಟ ಆದ್ರಿ ಇದು ನೀರಾವರಿ ಇಲ್ಲ ಒಣ ಬೇಸಾಯ ಹದಿನೇಳು ರೂಪಾಯಿ ಆದ್ರರಿ
ಹ್ಞೂ ಹ್ಞೂ ವರವಲದ್ದ ಎಷ್ಟೈತ್ ರೀ
ಹದಿನೆಂಟು ನೂರು ರೂಪಾಯಿ ಆದ್ರ ಅತ್ತಿದ್ದು
ನೀರಾವರಿದು
ಇಲ್ರರಿ ಅದೇ ನೀರಾವರಿರಿಗೆ ಹದ್ನೆಂಟುನೂರ ಅ ಆದ್ರಿ ಹೊರ ಒಣ ವಲಯಗ್ ಹದ್ನೋಳ್ನೂರ ಏನ್ ಆದ್ರಿ